ಹೇಳ್ಬೇಕಕ್ ದಣೆ ಆರಾಮಲ್ಲಾ
ಆರಾಮ್ ನೋಡ್ರಿ ನೀವ್ ಆರಾಮ್ರಿ ಏನಡ್ರಿ ಸುಮ್ಮನೆ ಕುೂಂತಿದ್ರೀ ಹಂಗೆ ಹೊರಗ ಬಂದ
ಹೌದಾ ಹಯ್ಲ ಕಡೆ
ಎಲ್ಲಿಗ್ ಹೋಗ್ಬೇಕ್ರಿ ಆಮೇಲೆ
ಹ್ಮ್
ಪೋನ್ ಮಾಡಿಲ್ಲ ನೋನ್ರಿ ನಿನ್ಗ ಅ.
ಮಾಡಿಲ್ರಿ ಅವ ಏನ ಮೀನಾ ತರಕ್ ಹೋಗ್ಯಾನಂತವಾ
ಹಾ ಅದೇ ಬರ್ತಾಡೆ ಪಾರ್ಟಿ ಕೊರ್ಸಾ ಅಂತ್ರಿ ಸಾಯಂಕಾಲ
ಹೌದೌದು
ಓ ಅದಕ್ಕೆ ಮಾಡಿದಿದ್ದಾರೆ ಆ ಕಣಂಗಗೆ ಅವರ ಬಂದಿದ್ರಿ ಕಣಂಗ ಸಣ್ಣ
ಹ್ಮ್ ಎಲ್ಲಿ ಮಾಡಮ್ರ
ಹ ಮಾಡಮ್ರರಿ ರೋಡ್ ಅದಲ್ರೀ ಹೊಸ ರೋಡ್ ತಳಗ್
ಹೈವೇ ರೋಡ್ ಗೆ
ಹಾ ಇವ್ ನೋಡಿ್ರರಿ ನಾನ್ ಅಯ್ಯ ಬಂದಿರಿ ಕ ಸಾಲ ಕಡೆಡಿ ಬರ್ತನಿನ್ ಅವ ನಿಂಗರಾಜ ಬಂದಿಲ್ರರಿನ
ಹಾ ಆಯ್ತ್ ಮಾಟ ಆಯ್ತ ತುರ ಆರಾಮ್ ಎಲ್ಲಸ್ಮನ್ ಶೇರಾಮ್ರೀ
ಹಾ ಸ್ಯರಾಮ್ರೀ ಸ್ಯರಾಮ್ರೀ
ಅವ್ ಮನ್ಗ ಅವ್ರಗ ಎಲ್ಲ ಕರ್ಕೊ ಬರ್ತನಿ ಇಲ್ಲ ಉರ್ಸೊಂಡ್ಗಾರ ಅವ್ರನು
ಎಲ್ಲ ವಸಗಾರೇನ್ರಿ ಅವರು
ಹಾ ಮೊನ ನಾನು ನೀನು ನಿಂಗೆ ಅಯ್ಯ ಸಮ್ಮೆ ಇಸು
ರಮ್ಮಅವರು ಬತ್ಮನ್ರೀ ಎಲ್ಲಾರ ಎಲ್ಲರ ಕೃಷಿ ಮಾಡಿದ್ರ ಐತ್
ಮಾಡಣ್ ತೋರ್ ಆರಮ್ ಅದ್ರ ಏನ
ಬಾಳ ದಿನ ಐತ್ರಿ
ಮಾಡನ್ ಎಲ್ಲ ಸ್ಮಂದಿ
ಹ್ಮ್ ಹ್ಮ್ ಎಷ್ಟತ್ತತ್ರಿ ಬರದನ್ನ ನೀವು
ಇಏದ್ ತಾಸ ಆದ್ರೆ ಬರೋ
ಇನ್ನೊಂದು ತಾಸ್ರ
ಹಾ
ಹ್ಮ್ ಹ್ಮ್ ಬರಬರ್
ಸವಪ್ ಕೆಲಸ ನೋಡದಾವ
ಹೌದಾ
ಅದ್ರ ಸಲಕೆ ನಿಮ್ದ್ ನ್ ಮಾಡಡಿದ್ರಿ ಕೆಲ್ಸ
ಏನ್ ಇಲ್ಲಿ ಮನೆಗಿದ್ದ ಸುಮ್ಮ್ನೆ
ನಮ್ ನಮ್ಮತ್ ಸ್ವಲ್ಪ ಇಂಜಿನಿಯರಿಂಗ್ ಕಾಲೇಜ್ ಆಗ್ಯದ ಆಚಾರ್ಯ ಕಾಲೇಜ
ಹ್ಮ್ ಹ್ಮ್
ಅಲ್ಲಿ ಬೆಂಗಳೂರ ಅವ್ರ ಅಡ್ಮಿಷನ್ ಮಾಡ್ಬೇಕು ಕಾಲೇಜ್ ಹೆಂಗ ಅದ.
ಯಾವ ಕಾಲೇಜ್ರೀ.
ಆಚಾರ್ಯ ರಾಮಯ್ಯ ಕಾಲೇಜು.
ಆಚಾರ್ಯ ರಾಮಯ್ಯ ಕಾಲೇಜ. ಹ ಹ ಹ್ಮ ಕೇಳ್ಪಟ್ಟ ಅಲ್ರಿ ಆ ಕಡೆ ಹೋಗಲ್ರಿ.
ಹೌದ ನಿಮ್ಹುಡುಗಿ ಯಾವ್ದ್ ಮಾಡಿದೆ ಕಾಲೇಜ.
ಹ ರೇವಾ ಯನಿವರ್ಸಿಟಿ ರೀ.
ಕರೆವ.
ಹು ರೇವಾ ಯೂನಿವರ್ಸಿಟಿ.
ಅದನ್ನು ಹಾಕಿವಿ. ಇದು ಆಚಾರ್ಯ ಮತ್ತು ರಾಮಯ್ಯ ಕಾಲೇಜ್ ಸಿಕ್ಕದ.
ರಾಮಾಯ ಕಾಲೇಜ್ ಫಸ್ಟ್ ನಮ್ಹುಡ್ಗಿ ಅದೇ ಮಾಡ್ತನಲ್ರಿ ರಾಮಾಯ ಕಾಲೇಜ್ರೀ. ಅದೇನೋ ಫೆಸಿಲಿಟಿ ಚಲೋ ಇಲ್ಲ ಅತ್ರಿ ಬ್ಯಾಡ ಅಂತಕೆಸಿಂದ ಅಲ್ಲಿಗ್ ಮಾಡ್ಸ ಮಾಡ್ಸೇನ್ರಿ ನಾನೆ ರಿ.
ಎಲ್ಲಿ.
ರೇವ ಯೂನಿವರ್ಸಿಟಿ ಮಾಡಸಿದ್ದಾರೆ.
ಹಾ
ಹು ರಿ. ಆಪ್ಷನು ಯಡ್ ಬಿಟ್ಟಿದ್ರಿ ಅವ್ರಿಗೆ ರಾಮಯ್ಯ ಯೂನಿವರ್ಸಿಟಿ ಆಡ್ಬಬಿಟ್ಟಿದ್ರಿ.
ಹ್ಮ್
ಅದಕ್ಕೆ ರಾಮಯ ಬೇಡ ಅಲ್ಲಿ ಯೂನಿವರ್ಸಿಟಿ ಮಾಡಂತ ಅಂದ್ರೀ ರೇವಾ.
ಅದೇ ನಮ್ಮ ತಮ್ಮ ಸೆಕೆಂಡ್ ಪಿಯುಸಿ ಮುಗ್ದದ ಸಿಇಟಿ ರಿಸಲ್ಟ್ ಬಿಟ್ರಾ.
ಹ್ಮ್ ಹ್ಮ್
ಅದೇ ಕೌನ್ಸಲಿಂಗ ಅ ನಡದ ಫಸ್ಟ್ ರೌಂಡ್ ಅಲ್ಲೇ ಸಿಕ್ಕದ.
ಹೌದೇನ್ ರೀ.
ಹಾ ಅದಕ್ಕೆ ಕಾಲೇಜ್ ಹೆಂಗ ಇರ್ತರಲ್ಲ.
ಹ್ಮ ಹಾ ಅದೇ ನಮ್ಮಡಿಗ್ ಕೇಳ್ಬೇಕಾಯ್ತು ನಾನು ನಾನ್ ಅಷ್ಟ ಹೋಗಲ್ಅಲ್ರೀ ಅಕಡಿ.
ಫೀಸ್ ಎಷ್ಟಾದ್ರಿ.
ಫೀಸು ರೇವಾ ಯೂನಿವರ್ಸಿಟಿ ಒಂದ್ ಎಪ್ಪತ್ತೈದೇನೋ ತಗೊಂಡರಿ.
ಒಂದ್ ಎಪ್ಪತ್ತೈದ ಹ್ಮ್.
ಮತ್ತೆ ಇಲ್ಲಿನು ಅಷ್ಟೇ ಇರ್ಬೋದ್ರಿ. ಎ ಅಪ್ ಅಂಡ್ ಡೌನು, ಅಪ್ ಅಂಡ್ ಡೌನ್ ಆದ್ರು ಹಾಸ್ಟೆಲ್ ಗಿಸ್ಟಲ್ ಎಲ್ಲ ಆದ ಇಕಿಗ್ ಅಪ್ ಅಂಡ್ ಡೌನ್ ಮಾಡ್ಸಿವ್ರಿ.
ನಾವುನು ಅಲ್ಲೆ ಹಾಸ್ಟೆಲ್ ಮಾಡಸ್ಬೇಕ್ರಿ ನಮ್ಮ ಹುಡ್ಗುರಿಗೆ ಯಾಕಂದ್ರೆ ಬೆಂಗಳೂರ ನಮ್ಮ ಊರ ಇಲ್ಲಿ
ಹೌದೌದ್ರಿ ಆಕಿಂದ ಅಲ್ಲೇ ದೂರವ್ರಿ ಅಲ್ಲೇ ಅಪ್ ಅಂಡ್ ಡೌನ್ ಮಾಡ್ಯಾರಿ ಅವ್ರ.
ಅದೇ ಸುಮ್ನೆ ಅಲ್ಲೇ ಹಾಸ್ಟಲ್ ಮಾಡಿದ್ರ್ ನಡಿತದ್ರಿ.
ಹ್ಮ ಹಾಸ್ಟೆಲ್ನೇ ಮಾಡ್ಬೇಕ್ರಿ ಪಿಜಿ ಇಲ್ಲ ಹಾಸ್ಟಲ.
ಹಾ
ಹ್ಮ್
ಅದೇ ಇಂಜಿನಿಯರಿಂಗ್ ಚಂದದ ರೀ ಕಾಲೇಜ್ ಅವೆಲ್ಲ ಮಾಡ್ರಿ ಮುಂದ.
ಹ್ಮ್ ಚಲೋ ಆದ ಆಕಡೆಣ್ ಚಲೋ . ಅಂದ್ರೆ ನಮ್ಮ್ಯಾಲ್ ಡಿಪೆಂಡ್, ನಾವ್ ಓದದ್ರ್ ಮ್ಯಾಲ್ ನಾವ್ ಬರಿಯೋದ್ರ್ ಮೇಲ್ ಡಿಪೆಂಡ್ ಇರುತ್ತೆ. ಹ್ಮ್
ಜರಾ ಹಳ್ಳಿಬಾಗದಾಗ ಅದ್ಕೆ ಕೇಳಕತ್ನಿ.
ಅದು ನಮ್ಯಾಲ ಡಿಪೆಂಡ್ ಹೆಂಗ್ ಓದೋದು ಹೆಂಗೆ ಅವ್ರ ಹೇಳ್ ಕೊಟ್ಟಂಗೆ ಕೇಳೋದು ಅವೆಲ್ಲ ನಮ್ ಮೇಲೆ ಇರುತ್ತೆ ಡಿಪೆಂಡ್. ಅವ್ರೇನ್ ಬಂದ ಹೇಳ್ತಾರಿ ಎಲ್ಲ ಅಲ್ಲಿ ಬೆಂಗ್ಳೂರವ್ರ್. ಏನ್ ಮಾಡ್ತಾರ ಅವ್ರ್ ಎಲ್ಲ ಬಂಕ್ ಮಾಡಿ ಅದು ಮಾಡಿ ಹೋಗ್ತ ಇರ್ತರಿ ಹಂಗಾಗಿ ಕಾಣಸ್ಬಾರ್ದರಿ ಯಕಡಿ.
ಅಲ್ಲೇನೈಯ್ತೀಪ ಬೇಜಾನ್ ದುಡ್ಡ್ ಮಾಡಿರ್ತಾರ್ ಅವ್ರ್.
ಹ್ಮ್ ನಮ್ಮೇ ಡಿಪೆಂಡ್ ಇರ್ತರಿ ಓದದು ಮಾಡದ್ರಿ.
ಗಳೇಶ್ವರ್ ಬಡ್ವ್ರು ಇಲ್ಲಕ್ಷನ್ ಎಲ್ಲಿಗೆ ಹೋಗಿ
ಹ್ಮ್
ಹೋದು ಮತ್ತೆ
ಅದ ನಮ್ಮೇಲ್ ಡಿಪೆಂಡ್ ನೋಡ್ರಿ ಏನ್ ಮಾಡಿದ್ರು ಎಲ್ಲಿ ಕ ಯಾವ್. ಕಾಲೇಜ್ ಹಚ್ಛಿರೇನ್ರಿ ನಮ್ಮ್ಯಾಲ್ ಡಿಪೆಂಡ್ರಿ ಏನ್ ಮಾಡದು ಮಾಡಲಾಗದು.
ಯಾಕಂದ್ರ ಅಲ್ಲಿ ಹೋಗಿ ಕೆಟ್ಟುವಂದ್ರ ಬಾಳ್ ಐರನ್ ಬಿಳುತ ಹುಡ್ಗೂರು ಹೌದಿಲ್ಲೊ.
ಏನ್ ಒಂದ್ ಒಂದ್ ವರ್ಷಗಂಟ ಚಲೋ ಓದ್ತಾರಿ, ಒಂದ್ ವರ್ಷ ಆದ್ಮೇಲೆ ನೋಡ್ರಿ ಮತ್ತ್ ಆಮೇಲ್ ಯಾವ್ದನ ಪರ್ಚಯ ಆಗಿರ್ತಾರಿ.
ಹ್ಮ
ಅವಾಗಲೇ ಕೆಡದ್ರೆ ಎಲ್ಲ ಹುಡ್ಗುರು ಹುಡುಗ್ರಾಲಿ ಹುಡಿರಾಗ್ಲಿ.
ಹೌದೌದು ಇವಾಗ್ ನಮ್ಮ್ ಹಳ್ಳಿ ಸಿಮ ಬಂದಿರ್ತಾವ ನಮ್ಮ್ ಹುಡುಗ್ರು.
ಹ್ಮ್
ಹೌದಲ್ಲೊ.
ಹ್ಮ್ ಒಂದ್ ವರ್ಷ ಗಂಟ ನಮ್ ಹುಗ್ಗರು ನೋಡದ್ರ ಅಷ್ಟ ಗೊತ್ತಿರಲ್ರರಿ ಫಸ್ಟ್ ಫಸ್ಟ್. ಗೆ
ಹೌದೌದು.
ಎಲ್ಲ ಗೊತ್ ಮಾಡ್ಕೊಂಡ್ ಆಮೇಲೆ ಅಲ್ನೆಲ್ಸಿ ಬಿಡ್ತಾರೆ ಮತ್ರ. ಸುಂಕುದ್ ಕಟ್ಟೆನ
ಹೌದಾ
ಹ್ಮ್
ನಮ್ದು ಯಾವ್ ಏರಿಯಾದಲ್ ಕೇಳಿ ನೋಡಪ್ಪ ಅ ಕಾಲೇಜು.
ಹ್ಮ್ ಹ್ಮ್
ಕೇಳಿರಿ ಸಂಜೆ ಕೇಳ್ತನ ತಗೊಂನಿ ಹೆಂಗಂತ.
ಹ್ಮ ಸಂಜಿ
ಸುಮ್ಮನೆ ಹೇಳಿದ್ರೆ ಎಲ್ಲ ಇಂಜಿನಿಯರಿಂಗ್ ಓದ್ತಾ ಹಂಗ್ ಹಿಂಗಂದ.
ಹ್ಮ್ ಹ್ಮ್
ಮತ್ತ್ ಅವ್ನ ಮನ್ಸು ಮಾಡಸೋದ ಅವದಲ್ಲ.
ಅದ ಕೇಳ್ರಿ ಯಾವ್ ಕಾಲ ಕೇಳ್ರ ಯ ಬೇಕ ಮುಡಿ
ಹಾ.
ಹ್ಮ್ ಯಾವ್ದ್ ಚಲೋದ ಯಾವ್ದ್ ಇಲ್ಲ ಅಂತೇಳಿ ಇಂಜಿನಿಯರಿಂಗ್ ಕೇಳ ನಿಮ್ಗೆ ಹೇಳ್ತಿ ಆದ ಸಾಯಂಕಾಲ..
ಹಾಂ ನಡ್ತರಾಮ.
ಹ್ಮ್
ಮತ್ತೆನೇಳ್ದ್ರೀ ಸಮಾಚಾರ.
ಅಲ್ಲಾ ಹೇಳ್ಬೇಕ್ರಿ ನೀವೆ ಇವಾಗ ಏನ್ ಮಾಡ್ತೀರಿ ಅದಕ್ಕೆ ಅಂದ್ರೆ ಪಾಲ್ಟಿ ಮಾಡಕಸ್ ಅದ್ಕೆ ಎಲ್ಲ ಇದೀರ ಎಲ್ಲಿಲ್ಲಾ ಅಂತ ಪೋನ್ಚವಿ.
ಹ್ಮ್
ಹ್ಮ್
ಮತ್ತೆೇನಂದ್ರು.
ಅದೇ ಎಲ್ಲಾ ಬರ್ತನ ಅಂದಾರೀ ಖಾಲಿ ಕಡಗ್ರಿ ಅವ ಇನ್ನ್ ಸಾವ್ರ್ ಶಾಪ್ ಬರತ್ತನ ಅಂತಂದಾರೀ.
ಅವ್ ಶೆಮ್ಮೆ ಶಾಂಪುರ್ಕ್ ಹೋಗಾರಂತ.
ಹ್ಮ್ ಆಯಣ್ಣ ಇಬ್ಬರು ಬಂದರು ನಿಂಗೆ ಎಲ್ಲಿ ಹೋಗ್ಯಾನ ಅಂದ್ರು.
ಹಾ
ಅಗ ನಿಮ್ ಫೋನ್ ಮಾಡಿ ಎಲ್ಲಿದೆ ಇಲ್ಲಲ್ಲ ಅಂತ.
ಹೌದೌದು
ಹ್ಮ್
ನಾವವು ನಿ ಈ ಕಡೆ ಬಂದಿದ್ವಿವ ನಮ್ಮ ತಮ್ಮ ನಾ ಆಾ ಟಿಕೆಟ್ ತಂದ ತ ತರ್
ತಂಬರಿ ತಂಬರಿ ನ ಕೇಳ್ರಿ ಯಾವ್ದ್ ಮಾಡ್ತ ಕನ್ಫರ್ಮ್ ಕೇಳಿ
ಹ್ಮ್ ನಡೀತು ಆರಾಮ
ಹ್ಮ್
ಎನ್ ಬೇಕಾವದ ಡಾಕ್ಯುೆಂಟ್ಸ್ ಅವಲ್ಲ
ಅದು ಏನಲ್ಲ ಕೇೇಳಬೇಕ ನಾನ್ು. ಕೇಳಿಲ್ರಿ ನಮ್ಮ್ ಮುಡಡಿಗ್ ಕೇಳಳ್ಬೇಕ್ರಿ
ಅದೇ ಟಿ ಸಿ ಮಾಸ್ ಕಾಡು ಆ
ಹ್ಮ್ ಆಧಾರ್ ಕಾರ್ಡ್ ಮಾಚ್ ಕಾರ್ಡ್ ಟಿ ಸಿ ಅವಲ್ಲ ಕೇಳ್ತಾರೆ
ಹ್ಮ್
ಹ್ಮ್
ಅದೇ ಬರ್ಬೇಕ್ರ ನಾವು ಒಂದ್ ಜನ ಬೆಂಗ್ಳೂರು ಬ ಕಾಲಜ್ ಜಂಗಾರ ಅಂತ
ಬಂದ್ ನೋಡ್ಕೊಂಡವ್ರಿ ಒಂದಸರಿಾರಿ ಎಲ್ಲಾ ಮಾಹಿತಿ ತಿಳ್ಕೊಂಡುವ್ರಿ
ಹ್ಮ್ ಹ್ಮ್
ಜೇವ ಚಲ ಸ ಆ್ರ
ಹೊಸ್ ಕಟ್ಟದ್ ಹಾಕ್ಬಿಟ್ಟಲ್ವಾ ನಿಮ್ ರೊಕ್ಕ ಒಂದ್ ಲಕ್ಷದ ಎಪ್ಪತ್ ಸಾವಿರ ಅಂದ್ರ
ನ ಮಂಜಿನೇರ್ ಮಾಡ್ಬೇಕ ಕಟ್ಲೇಬೇಕ್ರ ಅಷ್ಟೊಂದು
ಹಾ
ಹ್ಮ್ ಅದ್ ನಿಮ್ ಪರ್ಸೆಂಟೇಜ್ ತೇರ್ ಮ್ಯಾಲ ಓ್ತೀರ ಅದನ್ನ ಅಮೌಂಟು
ಹೌದೌದು ನಮ್ದು ಎಸೆ ಎಷ್ಟಿ ಬರಲ್ರಿ ಬಂ ಸ್ವಲ್ಪ ಕಮ್ಮಿ ಆಗ್ತಿತ
ಹ್ಮ್ ಎಷ್ಟ ಎಷ್ಟ ಅಂದ್ರೂಷ್ಟ ಕಮ್ಮಿ ಆತತ್ರಿ ಎಷ್ಟು ಎಷ್ಟು ಅಂದ್ರರು
ಹ್ಮ್ ಮತ್ತೊಂದ ವರ್ಷ ಎಪ್ಪತ್ತೊಂದ್ರ ನಾಲ್ಕು ವರ್ಷ ಟತ್ೀ
ಹ ಕಷ ಎಷ್ಟ ಇದ್ರ ಎಲ್ಲ ಹಾಕ್ರರಿ ಗೊತ್ತ
ಮೂರ್ ಲಕ್ಷ ಒಂದ್ ಎರಡು ಲಕ್ಷ ಮೂರ್ ಲಕ್ಷ ಬರ್ತಾರೆ
ಬರ್ತ ಜಾಸ್ತಿ ಬರ್ತ
ಹ್ಮ್
ಹ್ಮ್
ಬಂದ್ ಮಾಡ್ಬೇಕಕ್್ರೀ ನೋಡ್ಬೇಕಕ್ ಪಾಪ ಓಡ್ತಾನ್ ಅಂತ ಅಂತ ಹುಡುಗ್ರ
ಮಾಡ್ಸ್ರ ಬಂದ್ ಮಾಡ ಹ್ಮ್ ಹ್ಮ್ ಓಡಿಸಬೇಕು ಅ ಕಾಲ ಅೇ ಇಂಪಾರ್ಟಂಟ್ು
ನಾವು ನಮ ಸಿಕ್ಕಿದ್ರಿ ಬಟ್ ಏನ್ ಮಾಡ್ತ ನಮ
ಹ್ಮ ಹೆಂಗಾದ್ರ ಆ ಪ್ರೆಸೆಂಟೇಜ್ ತೊಗೋ ಮಾಡಿರ್ಬೇಕ್ರಿ ನಾವ್ ಏನ್ ಮಾಡ ಪಸಟೇಜ್ ಚಲೋ ಮಾಡಿದ ಅಂದ್ರೆ ಅಲ್ಲಿ ಎನ್ವಾಡಿ ತೊಗಂತಾರೆ ಅವ್ರನು ಶೀಟ್ ಕೊಡ್ಬೇಕಾದ್ರ ಪೆಸೆಂಟೇಜ್ ನೋಡಿ ಶೀಟ್ ಕೊಡ್ತಾರೆ ಅಷ್ಟು ಜನ ಕೊಡ್ರ
ಅದೇ ಕೊಡಲ್ರಿ ನಮೂನ್ ಒಂದ ಲಕ್ಷದ ಎಪ್ಪತ್ತೈತ್ರಿ
ಹ್ಮ್
ಆಾ ಟೈಮಿ್ ಏನ್ ರೊಕ್ಕ ರಂಜ ಚಾಲಿಲ್ಲಲ್ಲ ಅಂಬಲಿನ ಸುಮನೆ ಬಿಟ್ಡ್ಬಿಟ್ಟ ಆ ಕಡೆ ನಾನನ್ಂತರ
ಹ ನಿಮ್ ಕಮ್ದರ್ನಸ ಯಾರಾದಿಂದ ಹೆಂಗಾದ್ರ ಅವ್ರಾರ
ಅದೇ ಅವ್ರಿಗೆ ಯಾರು ಹೊಓಸ ಹ್ರೀ ಮತ್ತ
ಹ್ಮ್ ಹ್ಮ್ ನಾವ್ ಓದಿಲ್ಲ ಅಂದ್ರೆ ಅವ್ರಗ್ ಓದ್ಸಿಲ್ಲ ಅಂದ್ರೆ ನಮ್ ತಪ್ಪ ಆತಿಿಲ್ಲ
ಈಗ ನಾವ್ ಓದ್ವಿ ನಾವ್ನು ಓದ ಹೇಳ
ಹ್ಮ್
ಅರ ತೊಂಬತ್ತ ಏನ್ ಮಾಡನ್ ರಿಸಲ್ಟ್ ಪಿಯುಸಿ.
ತಂಬತ್ನೂರ ಅರಾಮ್ ತಗೊತಾರ್ರೀ.
ನಂದ್ರೆ ಎಷ್ಟು ಬರಂಗದ ಅನ್ಸಿ ಮಟ್ ಖರ್ಚ.
ಎಲ್ಲ ಹಾಸ್ಟೆಲ್ಸ್ಲ್ ಗಿಸ್ಟಲ್ ಹಿಡಿದ ನೋ ಬರಂಗಾದ್ರ ಎರಡ ಲಕ್ಷ ಗಂಟ ಬರಂಗಾದ ನನ್ನ ಅನ್ನಸಾಮಾಟ್ಟಿಗಿ ಲಾಸ್ಟ. ಷ್ಟ ಇಷ್ಟ ಎಲ್ಲದಾಕುಂದು.
ಎರಡು ಲಕ್ಷ ಅಂದ್ರ ನಾ ಕೊಡ್ಸಿ ಎಂಟ ಲಕ್ಷ ಯಲಾ ವುಯಿತರಿ.
ಹ್ಮ್
ಬ್ಯಾಂಕ್ ಲೋನ್ ಗಿನ್ ಕೊಡಂಗಾರ.
ಕೊಡ್ತೆರಲ್ಲಾ ಬೆ ಲೋನ್.
ಮತ್ತ ಲೋನ್ ಮಾಡ್ರಿ ನಮ್ದ ಎಂಟ್ ಲಕ್ಷ ಯಲ್ ಕಟ್ಬಬೇಕು ನಾವು.
ಹ್ಮ್ ಲೋನ್ ಮಾಡ್ರಿ ಕೊಡತಾರ ಆರಾಮಾಗಿ ಅಂದ್ರ ನೀವು. ಫಸ್ಟಗೆ ಅರ್ಧ ಕಟ್ಬಹದು ಆರು ತಿಂಗಳ ಮತ್ ಅರ್ಧ ಕಟ್ಬೋರಿ ಅಂಗ್ರೀ.
ಹೌದೌದು ಅದೇ ಮಾಡ್ಸಬೇಕು ಅಂತಾ ಮಾಡಿವ ಅದೇ.
ಹ್ಮ್ ಪಷ್ಟಿಗೆ ಅಷ್ಟು ಕಟ್ಟಕ್ ಆಗಿಲ್ಲ. ಅರ್ಧ ಕಟ್ಬಹದ್ರೀ ಆಮೇಲೆ ಅರ್ಧ ಕಟ್ಬೋದು ಆರು ತಿಂಗಳ ಆದ್ಮೇಲೆ.
ಕೊಟ್ಟ ಆತದ್ದ ನಾವ್ ಹೆಂಗಂತೀವಿ ಅವ್ರ ಮೇಲೆ ಡಿಪೆಂಡ್ ನಾ.
ಅದ್ರ್ ಮೇಗ ಡಿಪೆಂಡ್ ರೀ ನೀವುಂಗ ಪಸಟ್ಟಗೆ ಕ ಕಟ್ತಂದನ್ರಿ ಪಸ್ಟಿಗೆ ಕಟ್ಟರಿ. ಇಲ್ಲ ಆರ್ ತಿಂಗಳ ಅರ್ಧ ಕಟ್ತಂದ್ರೆ ಅರ್ಧ ಕಟ್ಬೋುದು ಮತ್ ಮುಂಚೆ ಅರ್ಧ ಕಟ್ಟೇಬೇಕು ಕಂಡಷನ್.
ಹೌದೌ ಹೌದ..
ಹ್ಮ್
ಅದೇ ಕೇಳ್ಬೇಕ್ರೀ ಅಷ್ಟ ರಕ್ಕ ನಮ್ಗ ಅಂತು.
ಕರಲ ಹ್ಮ್ ಲೋನ್ ಕೊಡ್ತಾರೀ ಎಷ್ಟು ಎಷ್ಟು ಲಕ್ಷ ತನ ಕೊಡ್ತಾರೀ ಲೋನ್.
ಏ ಒಂದ್ ಒಂದ್ ಐದರ ಲಕ್ಷ ಕೊಡ್ತಿರ್ಬೇಕಕ್ ಉಳ್ಕಿ ನಾಲ್ ಕಟ್ಗೆಬಬೇಕ ಆತ
ಹ್ಮ್ ನಾಕು ಲಕ್ಷನ ಐದ್ ಲಕ್ಷ ಕೊಡ್ತಾರ ಲೋನ್. ಮಾಡಾರ ಕೆ ಬ ನ ರಾಜಾ ಮಲ
ಮತ್ತ ನಡಿದೆ ಸಮಾಚಾರ.
ಎಲ್ಲ ಹೇಳ್ಬ್ಕೇರಿ ನೀವ.
ಹಾ
ಹೇಳಬೇಕ ರೀ ನೀವೆ ಎಲ್ಲಾ.
ಹೋಗಲಿ ಅಕಡೆ.
ಹೋಗ್ರ ಯಕಡೆ ಇಲ್ಲ ಮ ಶಾಲೆ ಕುಂತಿದ್ರರು ಬಂದು
ಊರಿಗ ಬೆಂಗಳೋರ ಹೋಗವಾಗ ನಾವು ಕೂಡ್ತ್ವ ನಿಮ್ಮ ಕುಟಾಗ.
ಆಯ್ತು ನೋಡನ ತೊರೀ ಇನ್ನೊಂದ ಇನ್ನೊಂದ ವಾರದಾಗ. ಹಾ ಹೋಗತೆನೆರಿ. ಇನ್ನೊಂದ ಎರಡು ಮೂರು ದಿನ ಅ ಹೋಗ ಹೋಗಮೇಟ್ ಫೋನ ಗೆ ಮರೆತು ಬಿಡು.
ಮ್ಯಾರೇಜ್ಗೆ ಹೋಗೋಲನ್.
ನೋಡಬೇಕಿನ್ನರನ್ನ ಯಾವ್ದು ಅಪ್ ಇ ಕೊಟ್ಟಿಲ್ರರಿ ಅವ್ರು ವಿನಿಸ್ಟ್ರೇಷನ್ ಮಾಡಿಲ್ರಿ.
ಹ್ಮ್ಹೇಳಿದ್ರನಿ ಏನರ್ ಹೋಗಬೇಕ್ನ್
ಹ್ಮ ಹೇಳಿದರ ಬರಬೇಕು ರಿ.
ಪಕ್ಕಾ.
ಪಕ್ಕ ರ ಹೋಗಬ ಮತ್ತ ಅಕ್ಕ ಹಾಕ್ತಾಳ.
ಹೌದೌ ಹೌದ.
ಹ್ಮ್
ಹೋಗು ಹೋಗ್ರಿ ಇನ್ನೊಂದು ವಾರಲ್ಲ
ಹ್ಮ್ ಇನ್ನೊಂದ ಬ ಮದೆ ಹೇಳಿದ್ರರು ಹೋಗ್ ಬರಕ್ ಚಲೋ ರೀತ್ತತ್ ಬೆಂಗಳುರ್ ಬ್ರರು ಹೇಳಿದ್ರ ಬ ಬೆಂಗಳೂರ್ ಬದ ಹೇಳಿದ್ರ ಬರಕ್ ಆಗಲ್ರಿ
ಹೌದೌದು
ಇಲ್ಲೇ ಅದಾಗ ಹೇಳಿದ್ರರು ಹೋಗಿ ಬರ್ಬೋದ್ರ
ಹೇಳ್ ನಾಳೆ ನಾಡಿದ್ರೆ ನಾಡದ್ದು ಇದ್ರೆ
ಹ್ಡ ರೀ ವೇಟ್ ಮಾಡ್ ರೀ
ನಮ್ಮ ಹೇಳಿದ್ರ ಬರ್ತೀವಿ ಕರ್ಕೊಂಡ್ಗರು ಹೋಗಿ ಬರ್ಮ
ಹ್ಮ್ ಅವ ಅವ್ರ ಅವ್ರ ಏನ್ ಮಾಡ್ತಾರೇನ್ ಅವ್ರ ಬಾಯ್ ಫ್ರೆಂಡ್
ಏನ್ ಮಾಡ್ತಾರ ಪಾ ಪಾಪ ಹೈರಣರಣ್ಣ ಪಾಪ ನಿದ್ದೆ ಬರ ಫೋನ್ ಹಚ್ಚಿದಾಗ ನೀನು
ಹ್ಮ್
ಎಲ್ಲ ಬಾಳ್ ಟೆನ್ಶನ್ ಆಗೈತ್ ಅವರಿಗೆ
ಎರಡ್ ಪಾಪ್ಪಾ ಏನ್ ಮಾಡ್ತರಿ ಹಂಗೆ ಮಗೆ ನಮ್ದ ಅದ್ಮೇಲೆ ಬಿಟ್ಟ ಬಿಡ್ಬೇಕ್ರಿ ಇವಾಗ ಹಣೆ ಬಾರತಾಗಲ್ಲ ಅಂದ ಸುಮ್ನೆ ಇರ್ಬಕ್ ಹಣೆ ಬರ್ದಾಗಲ್ಲ ಅನ್ಬಕ್ ಸುಮನೆ ಅದಬಿಡ್ಬ್ರಿ
ಹೌದೌದುರೀ ಸ್ವಲ್ಪ ಮಾಡ್ತೀನಿರೀ
ಆಯ್ತಾಯ್ತ್ ಆಮ್ರ ಮಾಡ್ರರಿ